ಹಲೋ ಏನ್ ಮಾಡಿದ್ದೀರಾ ಲಷ್ಮೀಗೆ ಕೇಳ್ಸ್ತೀಲ
ಹೌದಾ
ಇಲ್ಲ ಇಲ್ಲ ಕೇಳಸ್ತೈತಿ ಹೇಳಿ ಏನ್ ಮಾಡ್ತಿದ್ದೀರಾ
ಐ ಜೋರಾಗಿ ಹುಂ ಅದಿಕ್ಕೆ ಎನರ್ಜಿ ಶಕ್ತಿ ಜಾಸ್ತಿ ಐತೆ ಹಂಗಾರ ಪರವಾಗಿಲ್ಲ ನಿಮ್ಮ ಫ್ಯೂಚರ್ ಅವ್ರು ಚೆನ್ನಾಗಿರೋ ದಿಮ್ನಾಗಿರೋ ಊಟ ಹಾಕಿದಿದ್ದಾರೆ ಅಂತ
ಯ ಎಂತ ಚೆಂದ ಇಲ್ಲ ಸ್ವಲ್ಪ ಹಂಗೆ
ಇಲ್ಲಿ ಇಲ್ಲಿ ಒಂದಿನ ಆದ್ರೂ ಹಂಗಿರ್ಲಿ ವಾರದಲ್ಲಿ ಹ್ಮ್ ಹ್ಮ್ ಆಯ್ತಪ್ಪಾ
ಏನ್ ತಿಂದ್ರಿ
ಹಾ ನಮ್ದ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅದೇನು ನಮ್ಮ ಕಾವಿ ಆಗಿದ್ರೆ ಚೆನ್ನಾಗಿರೋದು
ಹ್ಮ್ ನೋಡಿ ಒಂದ ಮಂತ್ ಬಿರಿಯಾನಿ ಎಲ್ಲ ಎರಡ ಇಡ್ತಾರೆ
ಹ್ಮ್ ಹೌದು ನಾವ್ ಅನ್ಕೋಬೇಕಷ್ಟೇ ಬಾಯಲ್ಲಿ
ಅದೇ ಬಾಯ ಅಲ್ಕೊಂಡ್ರೆ ಸುಮ್ನೆ ಅಲ್ಬೇಕೇ
ಅನ್ಕೊಂಡೆ ಇವತ್ತು ಎಗ್ ರೈಸ್ ತಿನ್ನನ ಹೊರ್ಗಡೆ ಅಂತ ಅಯ್ಯೋ ಯಾಕ್ ನಾನ್ ಒಬ್ ಮೊನ್ನೆನು ಕೇಳಿದ್ನಲ್ಲಾ ನಿಮ್ಗೆ ಒಬ್ಳು ಯಾರ ಹೋಗ್ತಾರೆ ಅಂತ ಬೇಜಾರಾಗಿ ಹ್ಮ್ ಇಲ್ಲಿ ಬಿಡ್ರಿ ನೋಡಣ
ನಾನು ಇಲ್ಲಿ ಕೇಳ್ದ ನಮ್ಮ್ ರೂಮ್ ಅಲ್ಲಿ ಮೇಲ್ಗಡೆ ಇಬ್ರು ಹುಡ್ಗನ ಹೋಗೋಣ ಬನ್ನಿ ಅಂತ ಅವ್ರ ಇ ಮ ಚೆನ್ನಾಗಿರುತ್ತೆ ಅನ್ಕೊಂಡ್ ನಾನೇ ತಿನ್ನೋಣ ಬಿಡ ಇಿಲ್ಲ ಅನ್ಕೊಂಡೆ ನ ತಿನ್ಬಿಟ್ಟು ಒಳ್ಳೆ
ಲ್ವಾ ಹ್ಮ ಹ್ಮ್ ತಿನ್ಬೇಕ್ರ ಅದು ಅಷ್ಟೊಂದ ಖಾರ ಇದ್ರೆ ಹೆಂಗ ಹಗೆ ಎದೆ ಊರಿಗೆ ಬಂದ್ಬಿಡುತ್ತೆ
ಅದೇ
ಅದೇ ಮತ್ತೆ ಮತ್ತೆ ಏನು ಊರಿಗೆ ಹೊರಟ್ರ ನಾಳೆ ಇನ್ನೇನು ಶನಿವಾರ ಅಲ್ವಾ
ಅದೇ ಹೋಗ್ ಬರ್ತೀನಿ ಹಾಗಲ್ಲಪ್ಪ ಮನೇಲ್ಲ ಇದ್ರೆ ಟೈಮ್ ಹೋಗೋದೇ ಗೊತ್ತ ಲ್ಲ ಇಲ್ಲೋ ತಲೆ ಕೆಟ್ಟು ಹೋಗ್ಬಿಡ್ತೀ
ಒಂದೇ ಕಡೆ ಇರ್ತರಲ್ಲ ಹ್ಮ್
ಮಲ್ಕೋ ಅತ್ಕೋ ಮೊಬೈಲ್ ನೋಡು ಇನ್ ಏನ್ಇರಲ್ಲ ನಾಳೆ ಹೋಗ್ತೀನಿ ಒಂದೇ ಸಲ ಸ್ಕೂಲ್ ಮುಗಸ್ಕೊಂಡ್ ಸಂಜೆ ಒಂದ್ ಎಂಟು ಗಂಟೆ ಅಷ್ಟೆಲ್ಲ ಮನೆಗ್ ಹೋಗ್ತೀನಿ
ಹಾ ಅದೇ ಅದೇ ನಾಳೆನನು ನಾಲ್ಕೂವರೆವರ್ಗೂನಾ
ಹ್ಮ ನಾಳೆ ನಮ ಸ್ಕೂಲಲ್ಲಿ ಮಕ್ಳದ ಎಲೆಕ್ಷನ್ ಐತೆ
ಹ್ಮ್ ಹ್ಮ್ ಅದನ್ನು ಮಾಡ್ತಾರ ಹ್ಮ್ ಹ್ಮ್
ಎಕ್ಸಾಮ್ ಅಯ್ತೆ ಸೊ ಅದುನ್ನೆಲ್ಲ ಮುಗುಸ್ಬೇಕು ಅದಿಕೆ ನಾಲ್ಕು ಹೊರೆ ಆಗುತ್ತೆ
ಹ್ಮ್ ನಾಲ್ಕುವರೇ ಅಂದ್ರೆ ಒಂದ್ ಎಂಟ ಗಂಟೆಗೆ ಹೋಗಿ ನೀನವು ಹೆಂಗ ಹೋಗ್ತೀರ ಆ ಕಡೆಯಿಂದ ಸು್ನಳ್ಳಿ ಕಡೆಯಿಂದಾನೇ ಹೋಗ್ಬಿಡ್ತೀ
ಸುಮ್ಹಳ್ಳಿಯಿಂದ ಡೈರೆಕ್ಟ್ ನೈನ್ರೇಳಿ ಬಸ್ಸಿ ಬನ್ಶಂಕರಿಗೆ ಹೋಗುವ ಬಸ್ಸಸ್ ಬರ್ತವಲ್ಲ
ಹ್ಮ್ ಹ್ಮ್ ಬನಶಂಕರಿ ಅಲ್ಲಿ ಬಂದ್ರೆ ಸ್ಯಾಟ್ಲೈಟಾ
ಸ್ಯಾಟಿಲೈಟ್ ಬರಲ್ಲ ಅವನು ಡೈರೆಟ್ ನೈಂಡಲ್ಲಿ ಬರ್ತಾನೆ
ನಾಯಂಡಹಳ್ಳಿ ಹ ಹ ಅಲ್ಲಿಂದ ನಿಮ್ಗೆ ಮೈಸೂರು ರೋಡು ನಾಯಂಡಹಳ್ಳಿ ಹಂಗ ಹೋಗ್ತೀರಾ
ಹಾ ಅಲ್ಲ ಮೈೂರೋಡ್ತ್ರ ಅಲ್ಲೇ ನನಿಲ್ಲ್ಸತನೇ ನೈಂಡ್ಹಳ್ಳಿ ಹತ್ರ ಅಲ್ಲಿಂದ ಇನ್ನೊಂದ್ ಬಸ್ ಹತ್ಕೊಂಡ್ ಅಲ್ಲೇ ಮುಂದೆ ಹೋದ್ರೆ ನಾಯಂಡಹಳ್ಳಿ ಬಸ್ ಸ್ಟಾಪ್ ಐತೆ ಅಲ್ಲಿ ಹ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎರಡು ಹಳ್ಳಂದ ನಮ್ಮೂರಿಗೆ ಚೆನ್ನರಾಯ್ ಟ್ ಬಸ್ ಸಿಗುತ್ತೆ ಹಂಗೆ ಹತ್ಕೊಂಡ್ ಹೋಗ್ತಾ ಇತ್ತೆ ಒಂದೇ ಬಸ್
ಹ್ಮ್ ನೀವ್ ಮೂರ್ವರ್ಗೂ ಡೈರೆಕ್ಟ್ ಹೋಗ್ಬಿಡುತ್ತೆ
ಹ್ಮ್ ಊರ್ಗಲ್ಲಾ ನಮ್ ಸಿಟಿಗ ಹೋಗುತ್ತೆ ಚನ್ನಪಟ್ಟಣಕ್ಕೆ ಹ ಅಲ್ಲಿಂದ ನಮಮೂೂರ್ ಬಸ್ ಎತ್ ಹೋಗ್ಬೇಕು ಬೇರೆ ಬಸ್
ಹ್ಮ ತಲ್ಲಿಂದ ಎಷ್ಟು ಒಂದು್ ಅರ್ಧ ಗಂಟೆ
ಇಲ್ಲ ಹದ್ನೈದು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟೇ
ಹೌದಾ ಹ್ಮ್ ಬಸ್ಸಸ್ ಎಲ್ಲ ಇದ್ಯಾ ಎಷ್ಟೊ ಒಂದ ಒಂಬತ್ತು.
ಹ ಒಂಬತ್ ಗಂಟೆವರೆಗ ಇರುತ್ತೆ ಲಾಸ್ಟ್ ಬಸ್ ಒಂಬತ್ ಗಂಟೆ.
ಹ್ಮ್ ಹ್ಮ್ ಹ್ಮ್ ನೀವೇ ಬೇಗ ಹೋಗ್ತೀರಲ್ವಾ ಇನ್ನ ನಾಕ್ ಗಂಟೆ ಅಂದ್ರೆ. ಚನ್ನಪಟ್ಣ ಗಲ್ಲಿಂದ ಎಷ್ಟು ದೂರ ಹ್ಮ್.
ಹ ನಾಳೆ ಶನಿವಾರ ಅಲ್ಲಾ ರೋಡ್ ಏನಾದ್ರು ರಶ್ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ.
ಒಂದ್ ಗಂಟೆನಾ ಒಂದೂವರೆ ಗಂಟೆ. ಓ ಒಂದೂುವರೆ ಎರಡ್ ಗಂಟೆ ಆಗ್ತದ ಹಂಗಾರೆ.
ಹ್ಮ ಅದೇ ಈ ಕೆಂಗೇರಿ ಕುಂಬ್ಳಗೂಡು ದಾಟೋವರ್ಗ ಅಷ್ಟೇ.
ಹ್ಮ್ ಹ್ಮ್. ಹ್ಮ್ ಹ್ಮ್ ಹೌದಾ ಹ್ಮ್ ಅದೇ ನಾಳೆ ಶನಿವಾರ ಅಲ್ವಾ
ಶನಿವಾರನೇ ಒಂದಷ್ಟು ಜನ ಕೆಲ್ಸ್ದೇವ್ರಲ್ಲಾ ಇವತ್ತು. ಮತ್ತೆ ರಜೆ ಬೇರೆ ಇರ್ತ್ತಲ್ಲಾ ನಿನ್ನೆನೆ ಹೋಗ್ಬಿಟ್ಟಿರ್ತಾರಲ್ಲ ರಾತ್ರ ಶನಿವಾರ ಒಂದ್ ರಜೆ ಹಾಕೊಂಡು.
ಶುಕ್ರವಾರ ಬಂದರೆ ಮುಗತು ವಾರದಲ್ಲಿ ಕೊನೆಯ ವಾರ ಶುಕ್ರವಾರ ಗುರುವಾರ ಅಂಗ್ರಾಜ್. ಜಗಂದ್ರೆ ಒಂದ್ ತಿಂಗಳಲ್ಲಿ ಉಣಸ್ಕೊಂಡಿರ್ತಾರಲ್ಲಾ.
ಅದೇ ಅದು ಹಾಕೊಂಡ್ ಹೋಗ್ಬಿಟ್ಟಿರ್ತಾರಲ್ಲ.
ಹ್ಮ ಹೋಗ್ಬಿಡ್ತಾರ ಅಷ್ಟೇ ಇನ್ನು ಹೋಗ್ಲೇಬೇಕಲ್ಲ ಇ. ಮಧ್ಯದಲ್ಲಿ ಇನ್ನ ರಜಾ ಕೊಡ್ತಿಲ್ಲಾ ಅಂದ್ರೆ ಅವಾಗ ಅವ್ರ ಹತ್ರ. ಬೇಡ್ಕೊಳಕ ಆಗುತ್ತ.
ಅದೇ ನಾನು ಹೋಗೋಣ ಅನ್ಕೊಂಡಿದೀನಿ ಹೋಗ್ಬಿಡ್ತೀನಿ ಬಟ್. ಸೋಮಾರ ಬರೋದೇ ಒಂದ ತಲೆ ನಾವಪ್ಪಾ. ಆ ಇವ ಆರ್ರಸ್ಸು ಬೆಳಿಗ್ಗೆ ಎಷ್ಟೊದ್ ಕೊಟರು ಬೇಗ ಬರಕ್ಕಾಗಲ್ಲ.
ವಿಜಯಂದರು ರಶ್ ಇರುತ್ತಲ್ಲಾ.
ಸಂಜ ಆದ್ರೂ ಸುಮ್ಮ್ನೆ ಕಷ್ಟ.
ಹ್ಮ್ ಹ್ಮ್ ಅದೇ ಅದೇ
ಲ್ಲ ಮಾಡ ಕೇಳು
ಓ ಇಂದು ಇನ್ನ ಒಂದ್ ವಾರ ಬಿಡಿ ಮುಂದಿನ ತಿಂಗಳು ವಾರ ಇಲ್ಲ ಎರಡು ಎಡು ವಾರ ಅನ್ಕೊತನಿ ಹದ್ಮೂರು ಹದ್ನಲ್ಕೇನು ಅಲ್ಲಿಗೆ ಈ ಮಾಸ ಮುಗ್ದೋಗ್ಬಿಡುತ್ತೆ ಆಮೇಲೆ ಇದು ಬರುತ್ತೆ ಎಂತ್ದು ಆಷಾಢನೇನು ಅವಾಗ ಒಂದ್ ತಿಂಗ್ಳ ಆರಾಮಾಗಿ ಓಡಾಡ್ಬೋದು ಜನ ಕಡಿಮೆ ಇರ್ತಾರೆ
ಆಶ್ರದಲ್ಲಿ ಹೆಂಗ ಜನ ಕಡಿಮೆ ಆಐ್ತಾರೆ
ಅವೆಲ್ಲಾ ಸ್ವಲ್ಪ ಕಡಿಮೆ ಆಗ್ಬಿಡ್ತವೆ ಯಾವವು ಇರಲ್ಲ ಹಿಂದೂಗಳು ಮದ್ವೆಗಳು. ಮುಸ್ಲಿಮವು ಮಾತ್ರ ಇರ್ತವೆ ಹ್ಮ್ ಮುಸ್ಲಿಮವು ಕ್ರಿಶ್ಚಿಯನ್ವು. ಅಂತ ಮಾತ್ರ ಇರ್ತವೆ. ಹಿಂದೂಸ್ ಮದುವೆಗಳು ಯಾವುದೂ ಇರೋಲ್ಲ ಒ ತಿಂಗಳು ಆಷಡ ಅದ್ರಲ್ಲ ಒಂದೊಂದ್ಸಲಿ ಅಧಿಕ ಮಾಸ ಅಂತ ಬರುತ್ತೆ. ಅದೊಂದ್ ತಿಂಗಳು ಒನ್ನೊಂದ್ಸರಿ ಒಂದ್ ಎರಡು ತಿಂಗ್ಗಳು ಇರಲ್ಲ ಆ ಕಡೆಗ ಇನ್ನು ಶ್ರಾವಣ.
ಹ್ಮ್
ಒಂದು ಒಂದು ಒಂದವರೆ ತಿಂಗಳು ಹತ್ರ ಹತ್ರ ಎರಡು ತಿಂಗಳು. ಹ ಏನ ಅಷ್ಟೊಂದ ಇರಲ್ಲ.
ಹಂಗಾರ ಇದು ಇನ್ನೂ ಒಂದ್ ಹದ್ನೈದು ದಿನ ಆಯ್ತಾ ಹಂಗಾರ.
ಹದ್ನಾಲ್ಕರಿಂದಾನ ಏನ ಅದು.
ಹ ನಾನು ಹೇಳ್ತಿದ್ಲು ಬೆಳಿಗ್ ನನ್ ಫ್ರೆಂಡ್ ಒಬ್ಳ ಫೋನ್ ಮಾಡ್ಲು ಅವಳು ಅವಳ್ದೇನ ಇವಾಗ. ಆಷಡ ಅ ಹೋಗಬೇಕಂತ್ರೆ
ಹಾ ಹಾ ಅಗೆ ಹ್ಮ್ ಅತ್ತೆ ಅ ಮತ್ತೆ ಹಳಿಯ ಒಂದೇ ಹೊಸ್ಲ್ ದಾಟ್. ಹಕೊಂಡ್ ಓಡಾಡ್ಬಾರ್ದು ಅಂತ ಏನೋ.
ಹೇಳ್ತಾರೆ ನಮ್ ಕಡೆ ಅತ್ತೆ ಸೊಸೆ ನೋಡ್ಬಾರ್ದು ಮುಖ ಮುಖ ಅಂತ ಹೇಳ್ತಾರೆ.
ಅದೇ ಅದೇ ಹ್ಮ ತ ನೋಡ್ಬಾರ್ದು ಆಮೇಲೆ ಒಂದೇ ಹೊಸ್ಲಲ್ಲಿ ಒಂದೇ ಡೋರಲ್ಲಿ ಓಡಾಡ್ಬೇಕಲ್ಲ. ಹಂಗ್ ಓಡಾಡ್ಬಾರ್ದ ಅವೆಲ್ಲ ಮೂಡ್ ನಮ್ಕೆ ಈಗ ಯಾರ್ ನಂಬತಾರೆ. ಹಂಗ ನಮ್ ನೇತ್ರನ ಹೋಗ್ಬೇಕು.
ಹ್ಮ್ ಅಳ್ಳಿನ್ನು ಒಂದ್ ವರ್ಷ ಆಗಿಲ್ಲ ಅಲ್ಲ ಮದ್ವೆ ಆಗಿ ಅವಳೇ ಹೇಳಿದ್ ನನ್ಗೆ ಮಧ್ಯಾಹ್ನ ಹ್ಮ ಆಷಾಡ ಕಣೆ ಹೋಯ್ತಿನಿ ಮನೇಲಿ ಇದ ಬರವಂತ್ ತಿ ಅಂತ ಹೇಳ್ತಿದ್ಲು
ಓ ಅಂಗರೇ ಅಕ್ಕ ಹೋಯ್ತದೆ ಮುಂದಿನ್ ತಿಂಗಳು ಹ್ಮ್ ಹ್ಮ್ ಹೋಗ್ಲಿ ಹೋಗ್ಲಿ ಹೋಗ್ ಬರ್ಲಿ. ಸರ್ ಇಲ್ಲಿ ಉಪವಾಸ ಇರ್ತಾರೆ ಅಷ್ಟೇ. ಅವ್ಳು ಹೋದ್ರೆ ಎಷ್ಟೊಂದ್ ಮೂರ್ ನಾಲ್ಕ್ ದಿನ ಇರ್ಬೋದೇನೊ.
ಇಲ್ಲ ಹದ್ನೈದ ದಿನ ಬರಂಗಿಲ್ಲ ಟೈಮಲ್ಲಿ ನಮ್ ಕಡೆ ಎಲ್ಲ ಹಂಗೆ ಆಷಾಡ ಅಂದ್ರೆ ಅದ್ ಮುಗಿಯವರ್ಗೆ ಯಾರು ಬರಲ್ಲ
ಓ ಹಂಗೆ ಇವ್ಳು ಎಲ್ಲಿ ಇರ್ತಾಳ ನನ್ಗೆ ಗೊತ್ತಿರೋ ಪ್ರಕಾರ ಒಂದ್ ವಾರ ಇರ್ಬೋದೇನೊ ಅಷ್ಟೇ.
ಅಂದ್ರೆ ಹೊಸ ಮದ್ವೆ ಹೆಣ್ಣುಗಂಡನ ಬಂದ್ ಕರ್ಕೊಂಡ ಹಯ್ತಾರೆ ಅವ್ರು ಮನೆಯವ್ರು
ಹ್ಮ್ ಯಾರ್ ಮನೆಯವರು
ಹುಡುಗಿ ಮನೆಯವರು ಬಂದಿ ಶಾಸ್ತ್ರ ಇರ್ತದೆಲ್ಲ ಕರ್ಕೊಂಡ ಹೋಗಿ ಆಷಾಡ ಎಲ್ಲ ಮುಗಿದ್ಮೇಲೆ ಹುಡ್ಗನ್ ಮನೆಯವ್ ಬಂದ್ ಕರ್ಕೊಂಡ್ ಹೋಗ್ಬೇಕು ಹುಡ್ಗನ್ ಮನೆಗ್ ಒಪ್ಪಸು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗೆ
ಹ್ಮ್ ಒಬ್ಬಳೇ ಹುಡುಗಿ ಓಡಾಡಂಗಿಲ್ಲ ಜೊತೆಯಲ್ಲೇ ಕರ್ಕೊಂಡು ಹೋಗಿ ನಮ್ ತ ನಮ್ಮೂರ್ ಕಡೆ ಹಂಗೆ ಮಾಡದು
ಹೌದಾ ಹ್ಮ ಇನ್ ಮಂಡ್ಯ ಕಡೆ ಹೆಂಗಾಯ್ತು ನೇತ್ರಕ್ಕಮ ಊರವ್ರ ಕಡೆ.
ಎ ಹಂಗೆ ಇರುತ್ತೆ ನಮ ಕಡೆ ಅಂದ್ರೆ.
ನಮ್ ಕಡೆ ಹೆಂಗನ್ ನಂಗ್ ಗೊತ್ತಿಲ್ಲ ನಮ್ಮ ಅಮ್ಮ ಹಂಗಂತಿದ್ರು. ಹ್ಮ್ ಒಂದೇ ಹೊಸ್ತಿಲ್ ದಾಟ್ಕೊಂಡ್ ಓಡಾಡಂಗಿಲ್ಲ ಹ ಅತ್ತೇನು ಅಳಿಯ ಅದಿಕ್ಕೆ ಆಷಾಢ ಹ್ಮ್ ದೂರ ದೂರ ಇತ್ತು ಅವ್ರ ಮನೆಗೆ ಇವ್ರು ಹೋಗ ಹೋಗಗಿಲ್ಲ ಇವ್ರ ಮನ್ಯಾಗ ಅವರು ಬರಂಗಿಲ್ಲ ಅಂತ ಅಂತಿದ್ರು್ಮ ಹ್ಮ್
ಒಂದು
ಇವಾಗೆಲ್ಲ ಅದೆಲ್ಲಾ ಯಾರ್ ಪಾಲಿಸ್ತಾರೆ. ಯಾರೋ ಒಬ್ರು ಸಂಪ್ರದಾಯವಾಗಿರೋರು ಮಾತ್ರ ಅಷ್ಟೆ ಬೆಂಗ್ಗಳೂರ್ಲ್ಲ ಎಲ್ಲಾ ಇಬ್ರು ಕೆಲ್ಸ ಮಾಡದ್ರೆ ಅವೆಲ್ಲಾ ನಡೀತಾವ
ಅದೇ ಅದೇ ನ್ ಮಾಡ್ತಾರಾರೆ ಇಬ್ಬರು ಒಟ್ಟಿಗೆ
ಹ್ಞ ಐ ಟಿ ಬಿ ಟಿ ಉದ್ಯೋಗಿಗಳಾಗ್ಬಿಟ್ರೆ ಕಷ್ಟ ಆಗುತ್ತೆ ಹ್ಞ ಅದೇ ಮತ್ತೆ ಅಯ್ಯ ನಡಿರಿ ಒಂದ್ ಶಾಸ್ತ್ರಕ್ ಒಂದ್ ಎರಡ್ ದಿನ ಹೋಗ್ಬಿಟ್ಟಂಗ ಬರೋಣ ಹ್ಮ್ ಹ್ಮ್ ಮುಗ್ದಯ್ತು ಆಷಾಢ ಅನ್ನೋ ತರ ಮಾಡ್ತ. ತ ಇನ್ನೇನ್ ಮಾಡ್ತಾರ ಅಲ್ಲಿ ಮತ್ ಹಂಗಗೆ ಇರ್ಬೇಕಾಗ್ಲಿ. ಇಲ್ಲಾಂದ್ರೆ ಏನು ಹ್ಮ ವಾರ ಹದ್ನೈದ ದಿನ ರಜಾ ಹಾಕಿ ಹೋಗ್ಬಿಟ್ರೆ ಕೆಲ್ಸ ಮಾಡೋರಯಾರಲ್ಲಿ ಅವ್ರೇನ್ ಸುಮನೆ ಇರ್ತಾರೆ ರೆ ನಾಳಿ ಬೇರೆಯವರ ಬರ್ತಾರೆ. ಹ್ಮ್ ಬೇರೆ ಬರತಾರೆ. ಹೇಳಬೇಕಪ್ಪಾ ಎಲ್ಲಾ
ಏನಿಲ್ಲ ಅಕ್ಕ ಹೇಳಬೇಕು ನಾನು ನಿದ್ದೆ ಬರ್ತೈತೆ.
ಏ ಏನ ಹೇಳಿ
ನಿದ್ದೆ ಬೇರೆ ಬರ್ತೈತೆ ಬೆಳಿಗ್ ಅಷ್ಟೊತ್ಕೇಳ್ಬೇಕು.
ಹ್ಮ್ ನಾನು ಅಷ್ಟೇ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳ್ಬೇಕು
ಹಾ ಹೋಗಿದ್ ಬನ್ನಿ ದೂರ ಅನ್ಕೊಳ್ಬೇಡಿ ಬಸ್ಗ ಹೋಗ್ತೀರಾ ಏನ್ ಮೆಟ್ರೋದಾಗ ಹೋಗ್ತೀರಾ.
ಹ್ಮ್ ನೋಡ್ಬೇಕು ಬಸ್ಸೇ ಹೋಗ್ತೀನಿ ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗ್ತೀನಿ. ಹ ಹ್ಮ್ ಸ್ವಲ್ಪ ಟಿಫನ್ ಮಾಡ್ ಕೊಂಡು ಅದೇ ಅದೇ ಶನಿವಾರ ಇವತ್ ಬೇರೆ ರಜಾ ಇದೆ ಅಲ್ವಾ ಸ್ವಲ್ಪ ರೋಡ್ ಎಲ್ಲ ಫ್ರೀನೇ ಇರುತ್ತೆ ಅಂತ ಅ
ಎಲ್ಲಾ ನೆನ್ನೆ ಹೊರ್ಟಬಿಟ್ಟಿರ್ತಾರ ಆಲ್ಮೋಸ್ಟ್ ಹೋಗೋರೆಲ್ಲ ಏನೆಲ್ಲ ಹೋಗಿದ ಬೇಗ ಹೋಗಿ ಹ್ಮ್ ನಿಧಾನಕ ಬನ್ನಿ ಬಸ್ಸಲ್ಲ ಆದ್ರೆ
ಹ್ಮ್ ಹ್ಮ್ ಅದೇ ಹಂಗೆ ಮಾಡ್ತೀ ಅದೇ ಟಿನಫ್ಯಾಕ್ಟರಿ ಗೆ ಹೋಗಿ ಅಲ್ಲಿಂದ ಒಂದ್ ಗಂಟೆನೋ ಒಂದು ಕಾಲ್ ಗಂಟೆನೋ
ಹೌದ ಇಲ್ಲಿ ಟಿನಫ್ಯಾಕ್ಟರಿ ಬಸ್ ಇದ್ಯಾಾ
ಇಲ್ಲ ಮೆಜೆಸ್ಟಿಕ ಹೋಗ್ಬೇಕು ಇಲ್ಲ ಮೆಟ್ರೋ ಹೋಗ್ಬೇಕು ಹ್ಮ್ ಮೆಟ್ರೋ ಇಲ್ಲ ಮೆಜೆಸ್ಟಿಕ್ ಅ ಅ ಮತ್ತೆ ಹ್ಮ್ ಅದೇ ಅದೇ ಹೆಂಗೋ ಫಸ್ಟ್ ಟೈಮ್ ಅ ರ ಮೊದಲನೇ ಸಲ
ಹ ಆಗುತ್ತೆ ಹೋಗಿ ಟೆಂಗಷನ ಮಾಡ್ಕೊಬೇಡಿ ಅಷ್ಟೆ ಹೇಳದ್ರ ಅವ್ರಏನಾದ್ರು ಸೇರ್ಕೊಳ್ಳಿ ಅಂದ್ರೆ ಸೇರ್ಕೊಂಬಿಡಿ ಆ ಎಲ್ಲ ಕೇಳ್ಕೊಳ್ಳಿ ಸಂಬಳದಲ್ಲಿ ಏನ್ ಕಟ್ಟ ಆಗಲ್ಲ
ಹ್ಮ್
ಒಂದ್ರೆ ಊಟ ಎಲ್ಲಾ ನಿಜ ಚೆನ್ನಾಗಿರುತ್ತಲ್ಲಿ
ಹ್ಮ್ ಅದೇ ಅದೇ ಅದೇ ಹ್ಮ ಏ ಮಾಮೂಲಿ ಊಟ ಇರುತ್ತ ಎಂತ ಊಟ ಅವ್ರೇನ್ ಮುದ್ದೆಗಿದ್ದೇ ಮಾಡ್ತಾರಾ ಇಲ್ಲ ಾನೆ ಮಾಮೂಲಿ ಅನ್ನದ ಅನ್ನದೇ ವೆರೈಟಿ ಚಪಾತಿ ರೊಟ್ಟಿ ಆ ಥರದ್ದ ಏನಾದರೂ ಇರುತ್ತೆ ಅಷ್ಟೇ ಹ್ಞ
ಮಕ್ಳ ಇರ್ತಾರೆ ಅಂದ್ರೆ ಅದೆಲ್ಲಾ ಇರುತ್ತೆ ಹ್ಮ್
ಹೆಂಗಾಗುತ್ತೋ ಇನ್ನು ನಾಳೆವರೆಗೂ ನಾಳೆ ಕೇಳ್ತಿನಿ ಪ್ರಿನ್ಸಿಪಲ್ ಪಲ್ ಏನೋ ಮಾತಾಡೋ ಇದ್ರಲ್ಲಿ ಏನೋ ಪರವಾಗಿಲ್ಲ ಅನ್ಕೊಂಡೆ
ಏನ್ ಲೇಡಿಸಸ್ ಪ್ರಿನ್ಸಿಪಲ್ ಆ
ಇಲ್ಲ ಜೆಂಟ್ಸ್ ಜೆಂಟ್ಸ್ ಸ್ಮೂತ್ ಆಗೇ ಮಾತಾಡ್ತಿದ್ರು ಹ ಅಲ್ಲ ಹತ್ರ ಹೋಗಿ ಏನೇನ್ ಮಾಡ್ತಾರ ನೋಡೋಣ ಕಾದು ನೋಡುವ ಅನ್ನತರ ಹ್ಮ್ ಹಂಗಿರುತ್ತ ಹ್ಮ್ ಸರಿನಪ್ಪಾ ಆಯ್ತು
ಹ್ಮ್